ಹಲೋ
ಹಾ
ಅವಾಜ್ ಬರ್್ರ ಆತದಾ
ಬರ್ಲದ್ರೀ ಹಬ್ಬುಲ್ ಅಏನ್ಿ ನೀವ ಏನ್ರರಿ
ಆ
ಹೆಬ್ಬುಲಿ ಅಂದ್ರೆ ನೀವೇ ಏನ್ರರಿ
ಹಾ ಯಬ್ಬೋಲಿಿ ಅಂದ್ರೆ ನಾವೇನ್ ನೋಡ್ರಿ
ಹೆಬ್ಬಳ್ಳಿ ಪಿಕ್ಚರ್ ಹೆಬ್ಬಳ್ಳಿ ಪಿಕ್ಚರ್ ನೋಡ್ರಿ
ಅದ ಹಬ್ಬುಲಿ ಪಿಕ್ಚರ್ ಎಲ್ಲ ನಾು ನೋಡಿ ಬಿಡ್ರೆ ಅದು ಹ ಡೈರೆಕ್ಟರ್ ನಾವ ಇದ್ದೇವ್ರೀ ಅದ್ರದ್ದ ಅಬ್ಬುಲಿ ಪಿಕ್ಚರ್ದ
ಓ ಏನ್ ಕಲ್ ಬ್ಬಲ್ ಪಿಕ್ಚರ್ ಮಾಡಕ್
ಆರ ಖರ್ಚ
ಚಾರ ಮಾರ ಕ ಚೆಟ್ಟ
ಬಾ ವಕಂತ ಮಾರ ಹತ್ತು ಎಕರ ಒಲಾಮರ್ಕ್ಕ್ರ ಮ ಇದು ಖರ್ಚು ಮಾಡಕರಿ ಮಾಡಿದ್ದ ಫಿಲಿಮ್ ಕೇಳಿಲ್ಲಯ ಮೊದಲ
ಹಾ
ಎಷ್ಟ್ ಕೋಟಿ ಹೋಗ್ಯವ ಗೊತ್ತದಕ್ಕೆ ಬುಳ್ಳಿ ಪಿಕ್ಚರ್ ಮಾಡ್ಲಕ್ಕ ಇಪ್ಪತ್ತು ಕೋಟಿ ಮ್ಯಾಗ ಹೋಗ್ಯವ ಹ್ಮ್
ಇಪ್ಪತ್ತೇ
ಹೇಳಿ ನಾವ್ ಐದು ಇಪ್ಪತ್ ಕೋಟಿ ಅಂದ ಸ್ವಲ್ಪ ಐತಾನ
ಹತ್ತೆಕರಗೆ ಇಪ್ಪತ್ ಕೋಟಿ ಬಂದು
ಏ ಅದುೂ ಆ ಲ್ಯಾಂಡ್ ಹೆಂಗಿತ್ ಗೊತ್ತೇನ್ ಇಪ್ಪತ್ತ ಎಕರ ಅವಲ್ಲಾ ದುಬೈದಗಿತ್ತದು
ದುಬೈದಾಗ ಎಲ್ಲಿಿದ್ದು ದುಬೈದಾಗ
ದುಬೈದಾಗ ನೋಡಪ್ಪ ಬರುಜ್ ಕಲಿಪಾ ಆಯತಲ್ಲ
ಬುರ್ಜ್ ಕಲಿಯೀಪ ನಾ ಬುರ್ಜ್ ಕಲೀಪಾ ಕೇಳಿದಪ್ಪ ಮೀ ಯಾ ಕಲಿಯಪ ಕೇಳಿ
ಏ ಬರೇ ಇವೇ ಕೇಳ ಕಲಸ ಆಗಿದ್ ಬಿುಡು ನೀ ಬರುೂಜ್ ಖಲೀಫಾ ಬಾಜು ಒಂದು ಪ್ಲಾಟ್ ಇದ್ದು ನನ್ನ
ಹಾ ಹಾ
ಅಲಿಂಗ ಒಂದ್ ಹತ್ ಇಪ್ಪತ್ತು ವರ್ಷಿಂದ ನಾನು ಗೌಸ ಹೋಗಿದ್ದೀವಿ ಅಲ್ಲಿ ಉಮ್ರಂಗ್ ಮಾಡ್ಲಾಕ್ಕಂತ ತೋಗಿದ್ದೆ ಏ ಏ ಏ ಒಳ್ಳೆ ಮಾತ್ ಹೇಳಾತನ್ ಕೇಳ ಮೊದಲೇ ಇಲ್ಲ
ಹಾ ನಾನ್ ಕೆಟ್ಟ ಮಾತಾಡತೀನಿ
ಅಜ್ಜಿಿಗೆ ಹೋಗಿದ್ದವಿ ನಾವು ಗೌಸ ನ
ಹಜ್ಜಗ ಹಾ ಹಜ್ಜ್ ಹೌದ ಹೌದು ಹಜ್ಜ
ಹಾ ಅಜ್ಜ್ ಸರಾಗಿ ಹೋಗಿದೀವಿ ಅಲ್ಲಿ ಒ ಅಜ್ಜು ಉಮ್ರಾ ಮತ್ತು ಮ್ಕೊಂಡ ಎಲ್ಲಾ ಬಂದಿವಪ್ಪ. ಅಲ್ಲೇ ತಿರುಗಾ ಆಡ್ಬೇಕಂತ ಹೋಗಿದ್ದೇವಪ್ಪ. ಸೌದಿ ಹೋಗಕರಿ ದುಬೈಗೆ ಹೋದ ನೋಡಂಬ್ರೂಸ್ ಲೀಫ ಅದು ಹೆಂಗಿರ್. ಅದು ಇದು ಒಂದ ಕರಿ ನೋಡ್ಲಾಕ್ ಹೋದೀವಿ ಅಲ್ಲ ನಯತ ಒಬ್ಬ ಏನ್ ಮಾಡ. ಗತ್ತನಾ ಶೇಕ
ಹಾ
ಶೇಖ ಏನ್ ಮಾಡ್ದ ಒಂದ್ ಶೇಖ ಇಂದು ಒಬ್ಬಕಿನ ಮಗಳ. ಅವ ಏನಂದ ನನ್ನ ಮಗ ಮಾಡ್ಕೊ ಇಷ್ಟು ಆದಲ್ಲ ಎಷ್ಟು ನಿನಗ ಕೊಟ್ಬಿಡ್ತೀನ ಅಂತ ಹೇಳ್ದಾವ. ಷ್ಟ ಪ್ಲಾಟ್ ಅವ ಏನಾವ ಎಲ್ಲಾ ನಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಾವ ನಾ ಏನ್ ಮಾಡ್ದ ಅಂದ್ರೆ ಇಲ್ಲಪ್ಪಾ ನಾ ಮಾಡ್ಕೊಲ್ಲಾ ನಮ ದೋಸ್ತ್ ಅನ್ ಗೌಸ್ ಅಂತ ಅವ ಮಾಡ್ಕೊಂತ ತಗ ಅಂತ ಹೇಳ್ದೇನ ಹ
ಹೌದ ಹೌದದ.
ಮಾಡ ಬತ್ತಏ ದುಬೈ ಹುಡಗ ನೋಡ್ಲಾರ ಸಾ ಏ ನಾ ಮಾಡ್ಕೊತ ನಾ ಮಾಡ್ಕೊತ. ನಂತಗಾರಾಡದ ನಾ ಅಂದ ನಾ್ ಮಾಡ್ಕೋತೀನವ ಅಂತತ್ರ ಒಂದ್ರ್ತೆ ನಾ್ ಮಾಡ್ಕೋತೀನವ ಅವಾಳೆ ಅಂದವ ಆಯ್ತ ಪ್ಪಾ ನಿನ್ನೆ ಮಾಡ್ಬಾ ಅಂತ ಕೇಳ್ದಣ್ಣ ಎಲ್ಲಾ ಪ್ಲಾಟ್ ಬ್ಲಾಟ್ ಎಲ್ಲಾ ನಿನ್ನೆ ತಗೋ ಮಗಳಗ್ ನಾ ಮಾಡ್ಬೇಕ ತಿನದ ಚಾಲಜ ಮಾಡದಾವ
ಹಾ
ನಾ ಅಂದೆ ಅದ ಬಿಡಪ್ಪಾ ಏನ್ ಮಾಡ್ತನ್ ಅವನು ಅವನ. ಮಾಡ್ಕೊಳಕ ಪ್ಲಾಟ್ ಗ್ಲಾಟ್ ನ ನನ್ಗೆರ್. ಡ್ಡೆ
ಮತ್ತ ಈಗ ಅದು ದುಬೈ ಹುಡಗಿ ಓಡಗಳ ಮತ್ತೆ ಮತ್ತೊಂದ ಯಾವ ಹಾಗೆ ನೋ ಅದ ನೋಡು.
ನೀ ನಿನ್ ಕೈಲಿ ಹಲಾರ್ ಬಿಟ್ಟಿದ್ದೀನಿ ನಾನನ್ನ್ ಮಾಡ
ನನ್ ನನ್ ನನ್ನ ಕೈಲಿ ಆ ಹಡದಕ್ಕಲ್ಲ ಅದು ಪ್ಲಾಟ್ರತ್ರ ಬದನ್ ಮಾಡ್ಕೊಂಡ ಅವಾಗ ಹೊಡೋಗಬಿಟ್ ಯಕಕ್ ಹೊಡದ್ ಅಂದ್ರೆ ಅವ್ ಪ್ಲಾಟ್ ಯಾರ ತರ ಇದದ ಆಕಗ ಅವ್ನಿಗೆ ಮಾಡ್ಕೋ. ಕೆ ಓಡಬಟ್ಲಕ್ಕೆ
ನಾನ್ ಸಿಕ್ತೀನ ಏನ್ ಪ್ಲಾಟ್ ಬಂದ್ಯತಪ್ಪಾ ಕಿಂತೊಂಡ ನಾ ಏನ್ ಮಾಡ್ಲಿ ಹೇಳೋಣ ನಾನೇ ಬಾ ಬಾಳ. ಅವಿಗೆ ಮೆಂಟೈನ್ ಮಾಡ್ಲಕ್ಕ ಆಗಲ್ಲ ನನ್ಗ ಮೊದ್ಲೇ ಹೊಲ್ಲಾ ಮನ. ಬಾಳ ಅದೇ ಮೇಂಟೈನ್ ಮಾಡ್ಲಕ್ ನನಗ ಆಗಲ್ಲ ಮತ್ತ ಲಗ್ನ ಮಾಡ್ಕೊಂಡು.
ಮತ್ತತ್ ಹೊಲಾ ಮನೀ ಬಾಳ. ಮೇ ಅದೇ ಮಂಟೆ ನಾಲ ಆಗ ಆಲ ಆಡ್ಬೇಕ ಮತ್ತತ್ ಅವ ಫ್ಲಾಟ್ ಆಗ ತಗೊಂಡಿ.
ತಗೊಣ್ತೀನಿ ಆ ತಗೊಣ್ತೀನಿ ಅಪ್ಪುಲಿ ಪಿಕ್ಚರ್ ಮಾಡದಾನ ಮಾರುಕೇರಿ ಎಲ್ಲ ರೊಕ್ಕ ಅಲ್ಲಿಯೋದು ನಮ್ ನಮ್ ಕಿಚ್ಚಾ ಹುಚ್ಚ ಏನ್ ಮಾಡ್ಬಿಟ್ಟ ಗೊತ್ತೇನಾ
ಹಾ
ಅದು ಪಿಕ್ಚರ್ ಓಡಿಲ್ಲ ಎಪ್ಪತ್ ಕೋಟಿ ಖರ್ಚು ಮಾಡಿದ್ನು ಪಿಕ್ಚರ್ ಅಷ್ಟು ಓಡಿಲ್ಲ ಅದು.
ಬರೀ ಇಪ್ಪತ್ತು ಕೋಟಿ ಕರದ ಬಂದು ದುಬೈ ಪ್ಲಾಟ್ಂತ ಒಂದು ಪ್ಲಾಟಿಗೆ ಒಂದ ಇಪ್ಪತ್ತು ಕೋಟ ಅಂತ ಅಂತಾರೆ ಅಲ್ಲಿ
ಇಲ್ಲಪ್ಪಾ ಅಲ್ಲಿ ನಾ ಏನ್ ಮಾಡ್ದ ಗತ್ತ ನನ್ಗೇನು ಪುಕ್ಷ ಶೆಡ್ಟ್ಟಿ ಪ್ಲಾಟ್ ಎಟ್ಟ ಗ್ರೋಲ್ಲಿ ನನ್ಗ. ಮಾರ್ಬಂದ್ ಬಿಟ್ಟಾನ. ನನ್ಗನ್ ಓದ್ ಅ ಕ ಪಿಕ್ಚರ್ ಓಡತ ಅಂದ್ರ ಪಿಕ್ಚರ್ ಓಡ್ತ ಅಂದ್ರ ನಾ. ರಾಮ್ ಸೇ ಮತ್ತೆ ಆರಾಮ ಇಂಡಿಯಾದಲ್ಲಿ ಆರಾಮ್ ಇದೆ ತಿನ್ನ ಕರ್ನಾಟಕದಾಗ ಶಾಪುರದಾಗ ಅಂತ. ಎಲ್ಲಾ ಮಾರ್ಕೆಟ್ ಬಂದಪ್ಪ ಏನ್ ಮಾಡ್ತಿ ಎಲ್ಲಾ ಹೊಲಸ ಆಗಬಿಡ್ತದ. ಯಾರ್ ದೃಷ್ಟಿ ಬಿತ್ತನ ಏ ಎಲ್ಲ ಮಾರ್ಕೊಳೆ ಮಾರ್ಕೊಂಡ್ ಬಂದ. ಹೆಬ್ಬುಲಿ ಪಿಚ್ಚರ್ ಇದೇನದು ಓದಿಲ್ಲ ಓಡಿ ಏನ್ ಮಾಡಿದೆ ಅಂದ್ರೆ ಸುಮ್ ಅಂದ್ ಕರಿ ಒಂದ್ ಇಲ್ಲಿ ಮೆಡಕಲ್ ಹಾಕೊಂಡ್ ಕುೂತಿನಿ ಶಾಪುರ್ದಾಗ. ಏನ್ ಮಾಡುತ್ತೆ ಆ ಬ ಬಾರಿ ಕುಣಡಿದ್ದ. ಅಮ್ಮ ಎಲ್ಲ ನನ್ ಗೊತ್ತ ನೋ ನನ್ಗೆ.
ಏ್ ಮತ್ತಾಳೆ ಅಂದ್ರ ಎಲ್ಲ ಮೈಸೂರು ತಿಗಡ್ರ ಮೈಸೂರು ಅರಮನನೆೇ ನಿ್ ಮೈಸಲಿ ಮಾಡ್ಕೊಂಡಿ್ರಂತ ಇದದೆ.
ಏ ಎಲ್ಲಪ್ಪಾ ಇಲ್ಲ ಅಷ್ಟು. ತಗೋಬೇಕಕ್ಂದಿದ್ದ ಏನ್ ಮಾಡ್ತಿ ನಮ್ ಟಿಪ್ಪು ಸಾಬ್ರದ
ಟಿಪ್ಪು ಸಾಹೇಬರದು ಮೈಸೂರ ಅರಮನೆ
ಹಾ ಎಲ್ಲಾ ಅವ್ನ ಹೆಸರ್ಲಿ ಆದಲ್ಲಪ್ಪ ಅದು
ಅವನ ಹೆಸರ್ಲಿ ಯಾಕತ್ವ ಅದು ಅವ್ನ ಹೆಸರುಲಿ ಫೇಮಸ್ ಆ ಮೈಸೂರ ಅರಮನೆ ಅವ್ರದಕತ್ದ
ಹೌದ್ ಆಗಲ್ ಬಿಡು ಹೆಸರು ಹೆಸರು ಮೇನ್ ಇಂಪಾರ್ಟೆಂಟ್ ಯಾರ್ ನಿಂತ ಮೈಸರು ಅಪ್ಡೇಟ್
ಅದು ಅವ್ರ್ದ ಅವ್ರದ್ದ ಬಿರುದ ಅದು ಅವ್ರದ್ದ ಬಿರುದದು ಮೈಸೂರಿನ ಹುಡುಗಿಅಂತ
ಮತ್ತೆ ಮತ್ತೆ ಹೆಸರು ನಿಂತ ಎಲ್ಲ ನಡೀತದ
ಹೌದಾ ನಿಂದ ಹೆಸರ ಏನಾದ
ಹಾ ನನ್ ಹೆಸರು ನೋಡಪ್ಪಾ ಕ್ರಷ್ಣಂಡೋ ರೊನಾಲ್ಡೊ ಅಂತ ನನ್ನ ಹೆಸರು ಗೊತ್ತದನ್ನ ನಾ ಫುಟ್ಬಲ್ ಪ್ಲೇಯರ್ ಹ ನಾನು ಕಳ್ತಿ ನಿನ
ಮತ್ತೆ ಏನಂದಿದೆ
ರೊನಾಲ್ಡೋ ಗೊತ್ತದಿಲ್ಲ ಸರ್ಚ್ ಮಾಡಿ ನೋಡ ಕ್ರಿಶಾನೋ ರೊನಾಲ್ಡೊ ಓ ನಿನಗೆ ಕಿವಿನೆ ಕೆಳಸಲ ಬಿಡು
ಮತ್ತತ್ ಫಸ್ಟ್ ಪೂರಾ ಪೂರ ಇ ಇನ್ನೊಂದ್ಸಲ ಹೇಳ ಇನ್ನೊಂದ್ಸಲ ಇನ್ನೊಂದ್ಸಲ ಹೇಳು
ಅದು ಸುಮನೆ ನನ್ ಟೈಮ್ ಪಾಸ್
ಯ ಯ ಯಾರಂದಿ ಯಾರಂದ ಇನ್ನ ಇನ್ನ ಈಗ ಹೆಸರಿಿಂದ ಯಾರಂದ ಇನ್ನ ಈಗ ಯಾರು ಗೊತ್ತಾದಂದಲ್ಲ
ಹಾ ಮೆಸ
ಲಸ್ಸಿ
ಹಾ ಲಸ್ಸಿ ಎಲ್ಲ ಮೆಸ್ಸಿ
ಲಸ್ಸಿ ಅಂತಂದ್ರೆ ಮಸರಲೆ ಮಾಡ್ತಾರ ಅದು ಲಸ್ಸಿ
ಹಾ ಅದೇ ನೋಡ
ಅದ್ರಲ್ಲಸಿ ತಗೊಂಡ ಏನ್ ಮಾಡ್ತೀನಿ ತಣಗತನ್
ಹಾ ಲಸಿ ತಗೊಂಡ ಏನ್ ಮಾಡ್ತೀನ್ ಗೊತ್ತೇನಾ ಈಗ ಬೇಸ್ಗ ಎಲ್ಲ ಜಾಸ್ತಿ ಐತೆ ಬ್ ಹಲ್ ಗಿಸಲ್ ಜಾಸ್ತಿ ಇದೆ ಮಳೆಗಾಲ ಯಾರಂತಾರ ಮರ ಎಷ್ಟು ಷ್ಟ ಬಿಸಲ ಅ ನಮ್ ಶಾಪುರ್ದ ಹೊರ ತಿರಿಯಾಳಕ್ಕ ಆಗಲ್ಲ ಅದು
ಏನ್ ಮಾಡೋ ಮ್ಯಾಲ ನಿಂತದ ಬಿಸದತ್ತ ನಿಮ್ ಶಾಪುರ್ದಾಗೆ ಬಾಳ ಫುಲ್
ಇಲ್ಲಿ ಬಂದು ನೋಡುವ ಮರೇ ನೀ ಬಂದು ನೋಡು ಬರೇ ನಮ್ ಶಾಪರ್ ಹೆಂಗಾದ್ ಬಿಸಲ್
ಮತ್ತೆ ಇಪ್ಪತ್ ಕೋಟಿ ಖರ್ಚ ಮಾಡಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಫಿಲ್ ಮಾಡಿದ ಇವ ಒಂದು ಇಪ್ಪತ್ತದ್ ಸಾವಿರ ಕೊಟ್ಟಗರ ಒಂದು ಎ ಸಿ ಕುಣಸಲ್ಲ ನೀ
ಎಸಿ ಎಲ್ಲ ಹಾಕಿನೇ ಇ ಏನಾಗತ್ತ ಗಾಳಿ ಗಿಳ ಜಾಸ್ತಿ ಬದಕರಿ ಕಂಬ ಎಲ್ಲಾ ಬಿದ್ದಾವ ಬಿದಕರಿ ಲೈಟ್ ಹೋಗ. ಇನ್ನಡರ ಮ್ಯಾಲ ಇಷ್ಟೊ ತಗ್ ನಡಡಿತ. ಈ ಇನ್ವರ್ಟರ್ನು ಡೌನ್ ಆಗ್ಯದಾ. ಏನ್ ಮಾಡ್ಬೇಕಲ್ಲ ಹೈರಾಣದ.
ಒಂದ ಈಸ್ಟ್ ಇಪ್ಪರ್ ಕುದಿಸ್ಬೇಕಪ್ಪ ಒಂದ ಇಪ್ಪತ್ತ ಮೀಟರ್ ಬಾಳ ಒಂದು ಒಂದರಿಂದವರೆ ಲಕ್ಷತ ಇಪ್ಪತ್ತ ಮೀಟರ್ ಕುದ್ಬೇಕ ಒಂದು. ಅದಿನ ದಿವಸ ನೆಡಿತವು.
ಏನ್ ಮಾಡ್ದಿಂಗ ಗೊತ್ತಾನ ನಾವ್ ಒಬ್ಬನೇ ಆರಾಮ ಇದಿದ್ರೆ ಹಂಗ ಅಂತ ಕರಿ ಬಾಜು ರೂಮಿಗೆ ಎಲ್ಲಾ ಎಸಿ ಕುಂದ್ರರಿಸಸ್ಬ ಬಿಟ್ಟಿ. ಎಲ್ಲಾ ಡೌನ್ ಆಗಬಿಟ್ಟದ ಏನ್ ಮಾಡ್ತ್ತೇವೆ ನೋಣ. ಎಲ್ಲ ನಮ್ ಹೈರಾಣ್ ನಮ್ಗ ಗೊತ್ತದ ನ್ ಏನ್ ಗೊತ್ತ ಬರೇ ನೀ ನೋಡಪ್ಪಾ ಊರಾಗಿದ್ದಿ ನಿನಗೇನ ಗೊತ್ತಿಲ್ಲ
ಯಾವ ಗೊತ್ತಿಲ್ಲ
ಅದೇ ಪಾರಿಂದ ಏನಾಯ್ತು ಮತ್ ಹೇಳ್ದ ಇಸ್ಪಾಟ್ನಾಗ ಅದಷ್ಟು ಗೆದ್ದ ಇಷ್ಟ ಗೆದ್ದ ಅಂದ ಹ್ಮ್
ಈಗ ಅದಕ್ಕೆರೀ ಮತೂಬ್ರಿಗ ಮಣಕಡ್ಲಾತನರಿ ರೂಕ್ಕ
ಏನ್ ಮಾಡ್ಲಾತ್ತಾರ ಅದೇ ಎರಡ್ ಸಾವಿರ ರೂಪಾಯಿ ಕೊಟ್ಟ ಅಂದ ಏನೈತ್ ಮನ್
ಅದೇರಡ ಸಿವಿರ ರೂಪಾಯಿ ಕೊಟನ ಕೊಟಿಕ್ಕೆರವ ಏನ ಕೊಟ್ಟಿದ್ರೆನ್ ಇವ ತಗೊಂಡಿಲ್ಲ ವಾಪಸ್ ಬೇಡಕ ಇವನಿಗ ಧೈರ್ಯ ಇಲ್ಲ
ಕೇಳಬೇಕಪ್ಪಾ ಯಾಕೆ ಬುದ್ದ ಬ ಇಲ್ಲಂದ್ರ.
ಹ್ಮ್ ನಾಪಸ್ ಬಿಡ ನೀ ಧೈರ್ಯ ಎಲ್ಲಾ ಕೊಡಬ್ಯಾಳ್ ಅಂದ್ರರು ಕೊಟ್ನೆ.
ಹ್ಮ
ದಿನ ಗೆಲ್ಲಾತಾನ ಪಾರ ಗೆಲ್ಲದಂದ ಗೆಲ್ಲಲತಾನ ದಿನ
ಇದನ್ನ ಪೂರ ತೊಂಗೋಂಡೂಗಿ ಯಾವಾಗ ಇತಾನ ನೋಡ ಒಂದ ಹದಿನೈದು ಸಾವಿರ ರೂಪಾಯಿ ತೊ
ಇಲ್ಲ ಪಾರದ ಇನ್ನೊಂದು ಇನ್ನೊಂದ ಚಟ ಚಲೋ ಅದ ರೂಕ್ಕ ಒಂದ ಸಾವಿರ ಅತ್ತ ಸಾವಿರ ಸೋತ ಅಂತ ತಿಳಕೋ
ಹಾ ಹಾ ಮೋಹನ್ ಚಂದ ಮಾಡ ಮಾಡ
ಹಾ ಆ ಆ ಚಟ್ಟ ಚಲೋಪ್ಪಾ ಒಂದ್ ಸಾವಿರ ಎರಡ ಅದ್ ಬ್ ಬರ್ತಾನ ಮತ್ತತ್ ಚಂಜಿಗೆ ಸಿದಾ
ಹ್ಮ್ ಅಲ್ಲಿನ ಎರಡ್ ಸಾವಿರದ ಸ್ವತ್ತೊಂದ್ರ ಮತ್ತ
ಅದೇ ಅವತ್ ಆಡೋದ ಎಲ್ಲ ಫಸ್ಟ್ ನೋಡ್ಕೋದಲ್ಲೇ ಒಂದ ಎರಡು ಮೂರು ಆಟ ಕಂಟಿನ್ಯ ಓದೂವಂತ ತೀಳಕೂ ಮೂರ್ನಾಲ್ಕು ಆಟ ಬಿಟ್ಟು ಬರ್ತಾನ ಕೈ ಹ ಹ ಬಿಟ್ಟು ಬರ್ತಾನ ಕೈ ಎದ್ದ ಬಂದಿಡ್ತಾರೂಕ್ಕ ಕಲಾ ಸದೋದಕರೆ
ಹ್ಮ್ ಹ್ಮ್
ಹ್ಮ್ ಈ ಪಾರ ಇನ್ನೂಂದ ಚಟ ಏನಾದ ಹೊಸು ಕಿಸದಗ ಇಟ್ಕೋದ ಕಿಸದಗ ರೊಕ್ಕ ಹೊಸು ಕಿಸ್ದ ಇಕತಾನ ಒಂದೇ ಕಿಸದಗ ಇಟ್ಕೋವ
ಅಬ್ಬಬ್ಬ ತೋಂಡ ಹೋಗಿ ಮನ್ಯಾಗ ಇಟ್ಕೋಬೇಕಲ್ಲ
ಎಲ್ಲ ಹೊಸು ಕ ಈ ಕಿಸದಗ ಒಂದ್ ಐದನೂರು ಈ ಕಸದಗ ಒಂದ್ ಐದನೂರು ಚಿಲ್ಲರ್ ಮಾಡ ಇಡ್ಕೋತಾನ ಚಿಲ್ಲ ಕರ್ ಕರ್ತನಲ್ಲಿ
ಹ್ಮ ಹ್ಮ್
ಹ್ಮ್ ಅದು ಶಣೆ ಆಗ್ ಪಾರ ಅದೊಂದ ಶಣೆ ಅದ ಇದು ನಡ್ಬರ್ಕ್ ಉತ್ಸಾತದ
ಹೌದಾ ಆ ಪಾರ್ ನನ್ ಬಾಗ್ಯ ನೋವು ಪಾರ್ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡದದ
ಹಂಗ ಉದ್ರಿ ನಾ ಉದ್ರಿ ಕೊಡಲ್ಲ ಬಂದ್ ಮಾಡಿನಿ ಹಾ
ಪಾಲ ಸಿಗಲ್ಲಾಗನು ಹೊಟ್ಟಫೋನನೂ ಏತ್ತಲ್ಲಾನ ಹೆಂಗ ಮಾಡಾಮ
ಹ್ಮ ಯಾವ್ದು ನಿಮ ಅನ್ಯ
ಅನ್ಯ ಅಲ್ಲ ಬರ ಅಪ್ಪ ಅವ್ನ ಜ್ಯೋತಿ ಇರ್ತಲ್ಲಲ್ಲ ಅವ್ನ್ ದೋಸ್ತ್
ಹ್ಮ್ ಕೊಟ್ಟನ ನೀ ತಗೊಂಡ ತೂ
ಇಲ್ಲ ಮನ್ಯಾಗ ಇಸ್ಕೊಂಡ್ ಬಂದ್ ಕೊಡ್ತೀನಂದ ಮನೆನಾ ಊರಿಗ ಬಂದಾಗ
ಹ್ಮ್
ಇ ಕಡೆ ಬಂದೆ ಆ ಪಾರ ಫೂನ್ ಹತ್ತಲ್ಲ ನಗೆ
ನೀ ನೋಡ್ಪಾ ಇಲ್ಲಿಗೆ ಲಾಸ್ಟ್ ಆಗಲ್ಲ ಅಂತ ಕೇಳ್ಬೇಕಲ್ ನೀ ಇಲ್ಲಿಗೆ ಲಾಸ್ಟ್ ಆಗಲ್ಲ ನೋಡ್ ಮತ್ನ್ ಮ ಕಲ್ಲ
ಮತ್ತೆ ಏನ್ ಮಾಡಾತೀನಿ ನೀನೇ ಬೇಟ್ಟೆ ಆದಾಗ ಸ್ವಲ್ಪ ಹೇಳ ಫೋನ್ ಎತ್ತಲ್ಲ ಏನಂದ
ಅನ್ನೇ ಪನ್ದು ಅನ್ನ ಪೊಡಗ ನೋಡು
ರೆಡಿ ಆಗದ ಒಂದು
ಹ್ಮ್ ಮತ್ತ ರೊಕ್ಕಾನೆ ಬಂದವ ಎಲ್ಲ ತಗೋಾನ ಫೋನ್ ತಗೊಾನ ಎಲ್ಲ ತಗೊೋ ಗಾಡಿನನ್ ತಗೋಾನನ್
ಅಲ್ಲಾ ಅವಾಗೈತ್ಂಬದಂಗ ಬಿಡವ ಆಯ್ತವ ನಿನ್ಗ ಆಮೇಲ್ ಫೋನ್ ಹಸ್ತೀನಿ
ಹ್ಮ್ ಸರಿ ಸರಿ ಸರಿ
ಹಲೋ